ಹಲೋ ಹ್ಮ್ ಅರಾಮದನುವಾ ಹ್ಮ್ ನಾನ್ ಆರಾಮ್ದೀನವಾ ನಾಷ್ಟ ಹಾಗ್ಯವ
ಹ್ಮ್ ನಿಮ್ದು
ಸಂತೂ ಆಗೈತಿ ನಾನು ಹುಳ್ಳಿ ಗಂಜಿದ್ ಮಾಡಿದ್ಯಾ ಕೊಡ್ದೀನಿ
ನಾನ್ ಆತ ಮಾಡಿದ್ದ ಹ್ಮ್ ಹವೇನ್
ಇಡ್ಲಿ ಅದ ಮಾಡಿದ್ದೆ
ಹ್ಮ್
ಈಗ್ಯಾದ್ ಮಾಡ್ ಕಟ್ತೀನಿ ಯಾಕ ಸಾಲಿಗೆ ಹುಡುಗುರು ಸ್ನಾಯಕ್ಸ್ ಕಡ್ತಿ ಹ್ಮ್ ನಾ ಕಟ್ತೀನಿ ಒಂದಿನ ಬಾಳೆಯ್ಣ
ಹ್ಞೂ
ಒಂದಿನ ಶೆಂಗದುಂಡಿ ರೌದು ಉಂಡಿ ನೀವು
ನಾವು ಹಂಗೆ ಮಾಡ್ತೇವಿಣನ್ ಮನಗೆ ಮಾಡಿರ್ತೀವಿ ಹ್ಮ್ ಹೋಗ್ಯಾರ
ಹ್ಮ್ ಆರಾಮದಾ ಹ್ಮ್ ಆರಾಮದಾ ನೀವು ಹುಡುಗರ ಅರಾಮ ಅದವು ಹೋಗ್ಯ ಒಂದ ಸಾಲಿ ಒಂದಿನ ಬಿಡಲ್ ಸಾಲಿ
ಬಿಡಲ್ಲ ಅವ್ರು
ಈಗ ಒಂದ ಹಳೆ ಹಬ್ಬ ಅಂತ ಬಂದವಲ್ಲ
ಹ್ಮ್ ನಾಳಿ ಸೂಟಿ ಇರ್ಬೋದು
ಹ್ಮ್ ಹ್ಮ್ ಹ್ಮ್ ಸುಟಿ ಅಂತಂತವಾರ ನೀನು ಇಲ್ಲ
ಇನ್ನ ಇಲ್ಲ ಇನ್ನ ಹೇಳಿಲ್ಲ
ಹ್ಮ್
ತೀರ್ಥನ್ ಬಿಡ್ತಾರೆ
ಏನ್ ಮಾಡ್ರಿಡಿ
ನಾನು ಚಪಾತಿ ಅಲ್ಲೇ
ಹ್ಮ್
ಮಾಡಿಗೆ
ಹ್ಮ್ ಮತ್ತೆನ್ವ ಆರಾಮ್ದೀರಲ್ಲ
ಹಾಂ ಎಲ್ಲ ಆರಾಮ
ಹ್ಮ್ ಮಾಮ ಹ್ಮ್ ಆರಾಮ್ ಮಾಮ
ಮಾಮೂನ ಆರಾಮ ನಿ ಮತ್ತಿ ಮಾವ ಎಲ್ಲರೂ
ಹ್ಮ ಎಲ್ಲಾರು ಆರಾಮಟ
ನಿಮ್ಮೈದ್ನಾ
ಹಾ ಎಲ್ಲಾರೂ ಆರತಾರ ಹೋಗಿ ಆತಮ ತಮ ಕೆಲ್ಸಕ್ಕ
ಹ್ಮ್
ಆಯ್ತ್ ನೋಡಿ ಏನ್ ಕೆಲ್ಸ ಇಲ್ಲ ಏನಿಲ್ಲಾ ನಮಗೂ ಹಿಂಗಗೆ ಕೂಡದು ಕಸ್ಟಮರ್ ಎಲ್ಲ ಏನೆಲ್ಲ
ಹ್ಮ್
ನೀವ್ ಏನ್ ಮಾಡ್ತೀರ ಕೆಲ್ಸ ಮನೆ
ನಾವು ಏನಿಲ್ಲ ನೋ ಅವವಾಗ ಸಬ್ದನ ಸಾಲಿ ಹೋತಿದ್ದೆ
ಹ್ಮ್
ಮ ಈಗ ಬಿಟ್ಟೀನಿ ನೋಡ್ಬೇಕು ಮತ್ತೆ ಎಲ್ಲಾರ ಕೆಲಸ ಹುಡುಕಡ್ಬೇಕು ಹ್ಮಞ
ಹೋಗ್ಬೇಕಕ್ ಇಲ್ಲ ಖಾಲಿ ಹಾಕೊಂಡಿರ್ತು ಮನೆ
ಹ್ಮ್ ಚೋಳಕತ್ತನಿ ಅಲ್ಲಿ ಇಲ್ಲಿ ಕೆಲ್ಸನೇ ಎಲ್ಲಾ
ಹ್ಮ್ ಏನ್ ಮಾಡದವ ಕೆಲ್ಸಾನೇ ಇಲ್ದಂಗ ಆಗತಿ ಈಗೆಲ್ಲರಿ ಸಾರಿಗಳಿಗಂದ್ರ ಜಲ್ದಿನೇ ತೋತಾರ ಈಗಾರ ಎಲ್ಲಿ ಇಲ್ಲ
ಹ್ಮ ಸಾಲ್ ಚಲೋದಾವ ಈಗ
ಹ್ಮ್
ಹ್ಮ್ ನೋಡ ಕೇಳ ಕೇಳಕ್ತ್ತೀವಿ ನಾವು
ಹ್ಮ ಸುಮ್ ಬಡ್ತಿ ಒಲಿದ ಇಂತ ಏನಾದಾರು ಕಲಿಬೇಕಲ್ವಾ
ಹ್ಮ್ ಒಂದ ತಿಂಳ ಕಲ್ತೀನಿ ಒಳಿ ಕಲ್ತಿಲ್ಲ ಕಲಿಬೇಕಕ್ ಮತ್ತೆ
ಹ್ಮ್ ಅಂತ ತಿಲಿಬೇಕು ಏನಾರ ಏನಾರ ಕ ನೀವಕ್ ಮನ್ಯ ಕುತಲ್ಲೇ ಮಾಡಂತಾವ್ ನೋಡ ಅವ್ರೆ ಹ್ಮ ಎಲ್ಲಾರ ಹಾ ಆಗೇತಿ ನಾಷ್ಟ ಅದೇ ಗಂಜಿ ಅದು ಕುಡ್ತೀನಿ ಹಾಗ್ಯವ ನಿಮ್ದಡಿಗೆ ಮಧ್ಯಾಹ್ನ
ಹಾ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರ್ ಮಾಡ್ಬೇಕು
ಹ್ಮ್
ಯಪ ಸ್ದವ್ರಿಗೆ ಇದು ಮಾಡ್ಬೇಕಕ್ ಮಾದ್ಲಿ ಅದು
ಹ್ಮ ಹ್ಮ ಹೆಂಗ ಮಾಡ್ತರಿ ಮಾಲಿ
ಮನ ಇದೆ ಗೋಧಿ ಹಿಟ್ಟು ರವ
ಹ್ಮ
ಹಾಕಿ ಮಾಡದು ಇದೆಲ್ಲ
ಹಾ ನಾವು ಓಡಸ್ಕೊ ಹ್ಮ್
ಹ್ಮ್ ರವ ಹೊಡಸ್ತಿವ ಮನ್ಯಾಗ ಗೋದಿ ತಂದಿರ್ತೀವಲ್ಲಾ
ಹ್ಮ
ಫಟ ವಿ ಅಂಗಡ್ಯಾಗ ತರ್ತಿವಿ ಅಂಗಡಿಯ ಕಡಿಮೆ ಒಡಸದು ಮನೆಗೆ ಅಂದ ಗೋಧಿನೇ ಬಿಸದು್ ಬಾಳ
ಹಾ ಹಾ ಹಾ ನಾವು ಮೈದನ್ ಇದು ಗಓದಿ ಇಟ್ಟೆ ಸ್ವಲ್ಪ ರವೆ ಮಿಕ್ಸ್ ಮಾಡಿನನು ಮಾಡ್ತೀವಿ
ಹ್ಞ ಹ್
ಅದು ಚಂದ ಆತ
ಹ್ಮ್ ಚಂದ ಆಟೈತಿ
ಹ್ಮ್ ನಿವ್ ಮನ್ಯಾಗ ಹೊಓಡ್ಸ್ದಂಗ ಆಗಲ್ಲ
ಹ್ಞೂ
ಹಂಗೆ ಮಾಡೋದು ಮಾಡಿ ಮಿಕ್ಸರ್ಕ್ ಹಾಕ್ತೇನ್ ಕೈಲನೆ ತಿಗ್ತೆೇನ
ಹ್ಮ ಮಿಸರ್ ಕಾಕ
ಹಾ ಹಾ ಹಾ ಹಾಕ್ ಮ್ಯಕ್ ಸೋಪು ಅ್ ಹಾಕ್ಬೇಕ
ಹ್ಮ್ ಸವಪು ಒಣಕ ಒಬ್ರಿ
ಹ್ಮ್ ಪುಟಾಣಿ ಸೇಂಗಾ ಶಂಗ್ಯಾದ ಮಾಡಲ್ಲನು
ಚೆ ಮಾಡಲ್ಲ ಅಲ್ಲ ನಮ್ಮ ಮೂೂರ ಮಾಡ್ತಾರ ಗಣ್ಣಮ್ಮನೆ
ಹ್ಮ್ ಹ್ಮ್ ಚಲಿಬೇಕಿಲ್ರಿ ನೀವು ಹಾ
ಹಾ ಮಾಡ್ತಲ್ಲ ಅವ್ರೇ ಮಾಡಕ್ ಬರ್ತದ
ಹಾ
ಅಂದ್ರೆದು ಕಡಿಮೆ ಮಾಡ ಎಲ್ಲಲ್ಲ ಅ ನೀನು ಅವರೇ ಹ್ಮ್ ಸಂಂಗೇದೇ ಅಲ್ಲ ಅವರ ಹ
ಹ್ಮ್
ನಾರಿ ಇಲ್ಲ ನ್ ಹುಡುಗರನ್ ಕಳಸ್ತೀ ನಮ್ಮನೆಯ್ ಹುಗರುದ್ತ
ಹ್ಮ್ ಹ್ಮ ನಡತದೋಡ ಹ್ಮ್ ಅತ್ತ ಬಾಳ ದೂರ ಆಗ್ತದ ಹ್ಮ ಹ್ಮ ಎಲ್ಲ ಗಂಡ್ಮಕ್ಳ ಓ್ತರ ಸಕ್ರಿಯದು ಹ್ಮ್ ಸಕ್ರಿಯಾದ ಲಾಭನ ಕೊಟ್ಟು
ಹ್ಮ್
ಬರೋದು ಹ್ಮ್ ಮತ್ತೆನ ನಾಧಡ್
ಮತ್ತೆನಲ್ಲ ಆಗ್ಯದ ಕೆಲಸ ಎಲ್ಲ ಹ್ಮ್ ಬಂದಾರಲ್ಲ
ಹ್ಮ
ಕಲ್ ಬಿದ್ದ ಇದು ಮಾಡ್ಕೊಂಡಳು ಸ್ವಲ್ಪ ಆರಾಮಾಗಿ ಹೇಳಿ ತಿರಿ ನಡಕ
ಹೌದನ್ನು ಹೆಂಗ ಹೆಂಗ್ ಆರಾಮಾಯ್ತು
ಅದೇ ಅ ತೋರಿಸಿದ್ವಲ್ಲವ ಆಪ್ರೇಷನ್ ಅದಯ್ತು
ಹ್ಮ್ ಹ್ಮ್ ಊಟದಾಗದು ಏನು ಹಾಲ ಪಾಲ ಕುಡಿ ಅಂತ ಹೇಳ್ಬು
ಹ್ಮ್ ಹಾಲದು ಕುಡಿಯಾಲಕ್ಕಿ ಬರೀ ಎಲ್ಲಾನು ಇದು ಮಾಡ್ತಾ ಬಾಳ ಸೂಕ್ಷ್ಮದ ಅಕ್ಕಿ
ಹ್ಮ ಅಂದ್ರ ಎಲ್ ಬಿಗದ ಶಕ್ತಿ ಬರ್ತದ ಹಾಲಿ ಹಾಲಿಗೆ ಇರ್ತದಲ್ಲಾ ಹಾಲು ಹ್ಮ ಬೆಲ್ಲ ಈ ತವೆ ತಿನ್ಬಕ್ ಶುಗರ್ ಬಿ ಪಿ ಇಲ್ಲಲ್ಲ ಹ ಕುಂಂತ ವಕ್ತನೆ ಬಕ್ ಮ
ಹ್ಮ್ ಶೇಂಗಾದ್ ಉಂಡಿಯದ್ ಮಾಡಿ ಖುಷಿದ್ದೆ ನಾನು ಮೊನ್ನೆ ತಿದಾಳ ಶೇಂಗ ದುಂಡಿಯದ್ ಮಾಡಿ ಕಳ್ಸಿದೆೆ ಎ ಹ್ಮ್
ಬರ್ತಿತ್ತ ಎಲ್ಲಾ ಮಾಡ್ಕೊಂಡು ತಿಂದ್ರ ಸೊಪ್ಪು ಗಟ್ಟಿ ಮುಟ್ಟಿ ತರ ಬಾದಾಮಿ ಇರ್ತೀನ ಅನ್ಬೇಕಕ್ ನೆನ್ ಹೆಂಗದ್ ಕಾಳು
ಹ್ಮ ಎಳೀನಲ್ಲ ಹನ್ ಅಂದಾ ಏನ್ ಮಾಡಡತಾನ
ಹಾ
ಅಕ್ಕಿ ಕೊಡತಾ ಅವ ಒಂದು ತಾಮನೇಛಲಳೆಲ್ಲ
ಹಾ ಹುಡುಗರು ಅವು ಹುಡುಗುರು ಹತ ಕಖಾಲಿ ಹಾ ಹಾ ಎಟ್ಟಿಟಕ
ಬ ಕ ಯು ಕೆಜ ಅದ ಬೇಬಿ ಕ್ಲಸ್ ಅ ಒಬಾಕಿ ಪೂರಾ ಸನ್ನಕ್ಕಲ
ಹ್ಮ ಸಾರಿ ಚಲೋ ಇ್ದಂಗ ಸರಿ
ಹ್ಮ್ ನ ಮುಡಗು ಆಹ ಅತಟೇವತ ಹ್ಮ್ ತ್ತ
ರಾಧಾಕರ್ ರಾಧಾಕರ ಉಡುಗುರುವತ
ಹ್ಮ ಅವರು ಆ ಕಡೆ ಎಲ್ಲೇ ಗ್ಲೋಬಲ್ ಕೊತಾರ
ಹಾ ಹಾ
ಅಕಿಗೆ ಸೊಲ್ಪ ಆರಾಮ ಇಲ್ಲ ಅಂತ ಊರಿಗೆ ಹೋಗಿದಾಳೆ
ಹೌದಾ ಹ ಅವರು ನೀವು ಒಂದೇ ಸಾಲಿಗೆಚ್ಚಿದ್ರಲ ಮೊದಲ ಕಾದೇ ಸಾಲ ತಾರೆ ಹ್ಮ್ ಆರಾಮಾಗ್ಯದಾನ ಹುಡುಗಿ
ಹ್ಮ್ ಆರಾಮಗ್ಯಾದಲ್ಲಿ
ಹ್ಮ್ ಮತ್ತೆ ಮಾಮ ಆರಾಮದಾನ ಹ್ಮ್ ಈತದ ಆಗ್ಯದಂತ ಕಡಿಮೆ ಆ್ಯದ ಕಾ ಭಾಳ ಆಗ್ಯದಂದ ಜ ಈತ
ಹ್ಮ್ ಕಡಿಮೆಗೆ ನೀರಾದ ಹೆಚ್ಚ ಕುಡಲ್ಲ ಹ್ಮ್ ನಿನ್ ತಂದಿದ್ದ ಎರಡು ಹೇಳಳ್ಳಿರ್ ರಾತ್ರಿ
ಹ್ಮ
ರಾತ್ರಿ ಒಂದ್ ಕುಡಗನ ಮುಂಜಾನೆ ಒಂದ್ ಕುಡಗನ
ಹಾ ಎಳ ನೀರ ಕುಡಿ ಬೇಕು ಚಲೋ ಹ್ಮ್ ತಿರ್ಗಾಡ್ತಾರ ಬರೇ ಗಾಡಿ ಮ್ಯಾಗಲ್ಲ ಏನಲ್ ಬ್ರೀ ತಿರ್ಗಾಡೋದು ಹಾ ಅದಕ್ಕೆ ಆಗ್ತದ
ಹೌದು
ನಾವೇ ಕುಡಿಯಲ್ ಬಾಳ್ ನೀರ್ ಮನಗಿದ್ದವ್ರೀ ಮರಯಗೆ ಇರ್ತಿವಂದ್ರರು ನೀರ್ ಕುಡಲ್ಲ ಒಂದ್ ಎರಡ್ ಲೀಟರ್ ಬಾಳಣ ನಮಗ್ ಬಾ ಹ್ಮ್ ಬಾಟ್ಲಿ ಳದ ತುಂಬ ಬಿಟ್ಟುಕೋಬಕು
ಹ್ಮ್
ಅಂದ್ರ ಮಾ ಪಾತ್ತದ ಕುಡಿಯಕ್ ಪಾತದ
ಹ್ಮ್
ಒಂದ್ ಎರಡ್ ದಿನ ಮಾಡ್ತೀವಿ ಆಯ್ತತ್ ಮತ್ ಮರ್ತ್ ಬಿಡ್ತಿವಿ
ಹ್ಮ್
ಹ್ಮ್ ಹ್ಮ್ ಮತ್ತೆ ನಡದದವ ಎಲ್ಲಾರು ಆರಾಮ್ ಅದ್ರ ಅಲಾ ಹ್ಮ್ ಚಿನ್ನಿ ಕಾಲ ಇರ್ತಾವಂತ ಕಡಿಮಗಾವ
ಹ್ಮ್ ಎನ
ವಯ್ಸ ತಾಳ ಹೇಳಲ್ಲ ಏನಾರ ತೋರ್ಕಕ್ ದವಾ ಕಣ ಅದು
ಹ ಹೌದ್ ಆಕೆನ ಸ್ವಲ್ ತೋರ್ಸ್ಬೇಕು ಆಕೆ ತೋರ್ಸಾಕ್ ಏನ ಆಗಿಲ್ರರಿ ಅಂತ ಹೇಳ್ತಾರ ಡಾಕ್ಟ್ರ್ ಆಕ್ಟಿವ್ ಅದಾಳ್ರಿ ಆದ್ರೂ ಅ ಹ್ಮ್
ಹುಡಾಕಬ್ಬಾ ತಳ್ಳಕಂತ ಅಲ್ಲ ಊಟದ ಮಾಡ್ತಾಳ ಇಲ್
ಹ್ಮ್ ಹ್ಮ್ ಊಟ ಮಾಡ್ತಾಳಾ ಸ್ನ್ಯಾಕ್ಸ್ ತಿಂತಾಳ
ಪಾಲ ಏನಾರ ರಾತ್ರಿ ರಾತ್ರಿ ಇವಾಗ ಕುಡಿಯಕ
ಹ್ಞ ಹ್ಞ ಹ ಜ ಹ್ಞ
ಕದಾಗ ನೋಡಿನಿ
ಹ್ಮ್
ಬಾಳ ತೆಳ್ಕಂಡಳ ಅದಕಂಜರ ಹಾಲ ಪಾಲ ಹಾಕ ಕೊಡು ರಾತ್ರಿ ರಾತ್ರಿ
ಹ್ ಹ ಕೊಡ ಊಟ ಕಡಿಮೆ ಸ್ವಲ್ಪಕ್ಕು
ಹ್ಮ್ ಅದೇ ಬೂಸ್ಟ್ ಹಾಲು
ಊಟದಾಗ ಆಸಪ್ಪ ಸೂಕ್ಷ್ಮ ಊಟದಾಗಪ್ಪ ಆ ಸೂಕ್ಷ್ಮದಾಳಕ್ಕೆ ಹಿಂಗ ಏನುೂ ತಿನ್ನಲ್ಲ ಹಸತ್ಂಗಗೆ
ಹಾ
ಅದು ಅಲ್ಲೇ ಇದು ಅಲ್ಲೇ ಇದು ಬೇಡ ಅಂತಂತ
ಹ್ಮ್ ಚಂದ ರೊಟ್ಟಿ ರೊಟ್ಟಿ ಹಾಲು ತುಪ್ಪ ಚಂದ ತಿಂದ್ರ ಹುಡುಗರು
ಇಷ್ಟಪಡ ತಿನ್ನಲಿಕ
ಹ್ಮ್ ಬೇಸರ ಮಾಡ್ಕೊತಾ ಹುಣಸಬೇಕದಕ್ಕೆಲ್ಲ ಏನ ಬೇಕಾದಂಗ ತೋಡ್ದೇ ಹೇಗಾದ.
ಹ್ಮ
ಎಲ್ಲಿ ಉಣ್ಸೋದು ತಂದ್ರ್ಬೇಕು ನಮ್ಮ್ನೆಗೆ ಕೆಲ್ಸೇ ಏ ರಗಡ ನಮಗೆ ಎಲ್ಲಿ ಉಳಸದ ಆತದ ಹುಡುಗರಿಗೆ.
ಹೋತಾರ ಮುಂಜಾನೆ ಅವಸರು ಅವಸರು ಆಯಿ ಬಿಡ್ತದಲ್ಲ ಊಟ ಮಾಡ್ಸದೆಅಗಲ್ಲ.
ಹ್ಮ್ ಬಾಳೆಹಣ್ಣು ಅದು ಕೊಡ್ಬೇಕೆಲ್ಲ. ದಿನ ಒಂದ್ಟ್, ಒಂದ್ ದಿನ ತಿಂದ ಅಂದ್ರೆ ಮರ್ ದಿನ ತಿನ್ನದಿಲ್ಲ ಅವ್ರು ಬಾಳೆಣ್ಣು.
ತಿನ್ನೋದಿಲ್ಲ ಈಕಿ ಹ್ಮ್.
ಹ್ಮ್ ಮತ್ತ್ ಯಾವಗಾದ್ರು ತಿಂತಾರ.
ಹ್ಞೂ ಹಂಗೆ ಮಾಡ್ತಾಳೆ ಅಕಿ ಚಿಂಡಿದೇನ್ ಚಿಂತಿಲ್ಲ ಅವ್ವ ಇಕಿದೆ ನೋ
ಚಿನ್ನಿದ್ ಚಿಂತಲ್ಲ ಏನಾರ ಏನಾರ ತಿಂತಳ ಕುುಚ್ಚಿದ್ ತತ್ತಿತ್ತಿನಲ್ಲ ಹುಡುಗಿ. ಹ್ಮ್ ಶ್ರೇಷ್ ಚಂದ ಊಟದ್ದ ಏನ್ ತೊಂದ್ರ ಇಲ್ ನೀವ್. ಎಲ್ಲಾ ಊಟ ಮಾಡ್ತಾನ ಹ್ಮ್ ಇದಕ್ಕ ಕುಚಿ ತತ್ತಿ ತಿಂತದಂತ ಕೊಡ್ಬೇಕು.
ಹ್ಮ್ ಕೊಡ್ಬೇಕು ಒಂದೊಂದ್ಸಲ ತಿಂತಾಳ ಇಲ್ಲಾಂದ್ರ ಒಲ್ಲೇ ಅಂದ್ ಬಿಡ್ತಾಳ ಊಟದ್ ಅ ಬಾಳ ಪ್ರಾಬ್ಲಮ್ ಅಕೀದು.
ಹ್ಮ್ ರೂಢಿ ಮಾಡ್ಬೇಕದಕಂಜಾರ ಹಾಲು ತತ್ತಿ.
ಹ್ಮ್
ಇಂತವೇ ತಿನ್ನುಸಬೇಕು ಇ ಸಜ್ಜಕ್ಕ ಕುಡಿಯೋದು ಗಂಜಿ ಕುಡಿಯೋದು. ಏನಾರ ಏನಾರ ಕೊಡ್ಬೇಕ್ ಮತ್ತ ಏನ್ ಮಾಡ ಮಕ್ಳಿಗೆ.
ಹ್ಮ ಹ್ಮ್
ಇಲ್ಲಾಂದ್ರ ದವಾಖನ್ಗ್ ಹೋಗೋದು ಅಂದ್ರ ಬಾ ತೆಳ್ಳಗ್ ಹದಳಕ್ಕಿ.
ತಳ್ಳುಗ್ ಅದಳ ಗಟ್ಟಿ ಅದಾಳ ಆದರು ಸ್ವಲ್ಪ ನೋಡಕ್ ತಳ್ಳುಗ್ ಅದ್ದಾಳ.
ಹ್ಮ್ ಹ ಆರ ಪಪ್ಪ ನಂಗೆ ಅದಳಾಕಿ ಜರಕ್ ಹ್ಮ್. ಏನ್ ಮಾಡ್ರಿ ನಾಷ್ಟ.
ನಾಷ್ಟ ಉಪ್ಪಿಟ್ಟು ಮಾಡೀನಿ ಚಿತ್ರಾನ್ನದು ಮಾಡಿದ್ದೆ.
ಹ್ಮ್ ಹೋಗ್ಯಾವ ಅಂಗ ಹುಡುಗೂರು ಅದೇ ಕಟ್ಟಕಂದು. ಹ್ಮ ಹ್ಮ ಹ್ಮ ಹ್ಮ್
ರೇ ವೋಗರಲ್ಲ.
ಹಾ ನಾವ್ ಮಾಡ್ಬೇಕು ಅದ್ ಮದ್ಯಾ ಅಡಿಗಿ.
ನೀಂದ ಇನ್ನ ನಾಷ್ಟ ಇಲ್ಲೇನು.
ಹ್ಮ್ ಅದೇ ಗಂಜಿ ಅದು ಕುಡ್ದೀನೀ. ಈಗ್ ಮಾಡ್ತ ಆಯ್ತು ಹ್ಮ್. ಆಯ್ತು ಇಡ್ಲ ಆಮೇಲೆ ಅಸ್ತಿನನ್ ಮತ್ತ್
ಹಾ ಇಡು.